ಹಲೋ
ಹ
ಶಲೆಗೆ ಅಲೋ ಇವು ಹಿಂಗಗೆ ಯಾಕ್ ಬರ್ತಲ್ಲ
ನು
ಇೆ ಆದಲನ್ ಫೋಟಾ ಬನೆತ
ಹ ಯಾರದುು
ರೆಕಾರ್ಡ್ ಆಗತ್ತ ನದು
ರಕಗ್ತ
ಹ ನೀ ಎಲ್ಲಿದ್ದೀಗ ಎಲ್ಲ
ಮನಾಗ
ಹಲೋ ಮೋಡ್ ಬಾರಿ ಇ ಒ ಕಡೆ ಹೋ್ತದು
ಹಸ ಹ್ಮ್ ಹಂಗೆ ಬರ್ತ ಹತ್ತು ನಿಮಿಷ ಮೇಲೆ ಹನ್ನೆಡು ನಿಮಿಷ ಮ ಕಟ್ಟ ಆಗ್ತದೆ ಕಾಲ ನೀವು ಹಂಗಗೆಟ್ರ ನ ನಿಮಸ ಇರ್ತಲ್ಲ ಅ ನಿಸ ತಾನೇ ಕಲ್ಕು್ತನ ಮತ್ರಳ ನಡತವ ಹಂಗ ಹಾ
ಸ ನಿಮಗೆತಿ ಮತ್ತ ಎಷ್ಟ ರಕ್ಬೇಕಸ ಒಂಬತ್ತು ರೂಪಾಯ
ಹ್ಮ್ ನಿಗೆ ಮಾತಾಡ ಮಾತಾಡ ಹಂಗಿ ಇರ್ತದು ಮತ್ ಮ ಜತ್ರ ಹಣ ಒಂದ ಲಾಸ್ಟ್ ಮೂವತ್ ಮಂದಿ ಆಗಿೈಐತ್ತು ಆಮೇಲೆ ಇದು ತಪಂಗಿತ್ತೆ ಹ ಮುಚೆ ಬೇರೆ ಬೇರೆ ಒ ಕೊಡ್ತಾರ
ಮ ಮಾತ್ರ ಬಾವತ ಸ್ ಕಣ ನೀನ್ ಜೊತೆ ಮಾತಾಡ್ದಿಗ
ಹಾ ಇದು ಒಂದೇ ಪ ಇದು ಮೂವತ್ತನೇ ಜೊತೆ ಮಾತ್ರ ಟಾಸ್ಕ್ ಇದೆ
ಹ ಮೂವತ್ ಮಂದಿ ಜೊತೆ ಅಂದ್ರೆ ಮೂವತ್ ಮಂದಿ ಜೊತೆ ಬೇರೆ ಬೇರೆ ಜೊತೆ ಮಾತಾಬೇಕು ಹ
ಒಬ್ಬ್ರ ಜೊತೆ ಸೀತೆ ಮಾತಾಡ್ಬೋದು ಹ್ಮ್ ಒಬ್ಬ ನಾನ್ ಜೊತೆ ಸತೆ ಮಾತಾರ್ಬೋದ
ಇ ಮೂ ವರ್ಸ ಅಟ ಮಾತಬೇಕಬೇಕಾನ ಐದೈದು ಸತಿ ಎಂಟು ಮಂದಿ ಜೊತಿ ಐದೈದ್ ಸತಿ ಮಸರ್ಬೇಕಾನ ನೀ ಎಲ್ಲಿ ಬಂಟಿಗ
ನಮ್ಮ ಮುಕ್ಕಳಪ್ಪು
ಮೂಟ
ರೋಟ ಹೊಟಷ್ಟತಲ್ಲ
ಹೇಳಪ್ಪ ಅಂಗಡನು ಸೋಡ ತಿಂದಿರ
ಹ್ಮ್
ಹಬ
ಅದು ಕೊಟ್ಟಷ್ಟಲ್ಲ
ಹಾ ರಕ್ಕಬಷ್ಟೀ
ಹ ರ ಕ್ರಿಕ ಹ ಹ್ಮ ಎಮ ಕಳ ಭಾವ ಹ ಕೊೋತಸು ಮ
ವಿಸ್ ರಕ್ಕ ಗ್ದ್ರೀವತ್ತ
ಹ ಕಲ್ಾಣ ಕ ಎಂ ಹ ಹೋದು ಎ ಂಗ ಗೊತ್ತಲ್ಲ ಅಲ್ಲಿ ಅ ಕುದ ಅವ್ರರು ತಲಸೆಳ್ಳ ಕೊಡ್ರಿ ಇ ಂತ ಸಮೆ ಹ ಮ ನೀ ಯ ಯಾರು ಮುಗಿಲ್ಲ ಅದ್ರ ನನು ಇಲ್ಲ ಮು ಯಾರ ಒಂದಡಾ ಎಲ್ಲ ಮನೆ ಇಟ್ಟುೋದ ಹಂಗ ಹಾಕ ಕಿ ಹಾಕಷ್ಟ ಅದೋಡ ನನ ತ ಯಾರ್ ಕದದ ಮೇಲೆ ಏನ್ ಅ ಭಷ ಬರ್ಬೇಕತ್ತಚಣತ ಎಲ್ಲ ಏ ಇಟ್ಟೋಗೋ ನೀನ್ ಯಾರ ಬಮ್ಮಾರ ಎ್ಣಿತರ ಗತ್ತವ ಯಾರು ಕೊಡಲ್ಲ ಅಲ್ಲಿ ಅಸಲಲ್ಲಿ ನ ಜ ಡ ಯಾರ ಎೋಗ ಎಂಟೋಗಂಟ ಹೋಗ ಸುರು
ಡ ಇ ಗೋಪಲ್ ಅವದ ಇಟ್ಟ ಅವರು ಮತ್ ತರಿಬೇಕಂತ ಅವ್ರಿಗೆ ಹ ಅಲ್ಲಿ ಅನು ಮುಖತನ ಮತ್ ಬೀರಬ್ಬ ಬರ್ತಾನ
ಅ ತೋರ ಮತ ರಂಗೆಾವ
ಹ್ಮ
ಹತ್ತು ನಿಮಿಷ ತಾನ ಮಾತಾಡ್ಬೇಕ ಅದನ್ನ
ಬತ್ತ ನಿ ಮುಿಸ್ತನಾ
ಹಗೆ ಎಟ್ರ ಇಡ್ತದೇಏನು
ನೀ ಕೌದಿರಿ ಮ್ಯಾಲ
ಎಷ್ಟು ಕೌದಿದ್ದೀರಿ ಕೌದಿ ಮಾಡಡ್ತರಾ ಕೌದಿ
ರವಾರ್ ಎರರ ಐಟರ್ ಅಂದ್ರ ಯಾರ್ಟ ಕೊಡಲ್ಲ ಯಾರರು
ಮನೆಯನ ಹೋದ್ರೆ ಎಡ್ಡೆಡ್ ತಗೊಂಡಾರ
ಹ್ಮ್ ಎರಡದ್ದು ಅದನ್ನ ಕೊಡಲಾಗಿದ್ರು ಅದಕ್ಕೆ ಸಜ್ಜಗದೊ ಹೂ ತೊಗೊಂಡು ಬಂದಿನ್ ನಾನಟಳೆಯಲ್ಲಿ ಮುಗಂದ ಹಾನ ಮಲ್ಲ ಹ
ರೂಮ್ನಾಗ ಮಲ್ಕೊಳ್ತೀರಾ
ಮೇಲೆ
ಹ
ಹ್ಮ್ ಅಲ್ಲಿ ಅವ ಆಕಡೆ ಅವ್ರ್ ಮಲ್ಕೊಂಡ್ರೆ ಈ ಕಡೆ ನಾವು ಮಲಗ್ತೀವಿ
ಇಲ್ಲಿ ಇಲ್ಲಿ ಇದ್ರ ಮೇಲೆ
ಹ್ಮ
ಪೂರಾ ಮೇಲೆ ಇಲ್ಲ
ಅ ಪುರ ಮೇಲೆ ಅವ್ರ್ ಮಲ್ಕೊಳ್ತಾರೆ
ರವಿ ಅವರ
ನಾವವು ಈ ಕಡೆ ಇದ್ರ ಮೇಲೆ ನಾವು ಮಲ್ಕೊಳ್ತೀವಿ
ಮಳಗಿ ಮೇಲೆಯೇ
ಹ ಸೋಟ್ ಕೆಸತಾನ ಹೌದು ಹೌದು ಮ್ಯೂಸಿಕ್ ಸೌಂಡ್ ಕೇಳುತ್ತಾ ಮ್ಯೂಸಿಕ್ ಸೌಂಡ್ ಕೇಳಿಸುತ್ತ ನನ್ನ ಪೋನ್ಡು
ಫೋನ್ಆಗ ಎದ್ರ ಸೌಂಡು
ಹಾ ವಿಡಿಯೋ ಹಚ್ಚಿರೊ ಸೌಂಡ್ ಕೇಳಿಸುತ್ತ
ಇಲ್ಲಾ
ಮ್ಯೂಸಿಕ್ ಕೆಲಸಲ್ಲ
ಹಾ ಹಾ
ಸ ಪಣ ನಡತರಾಮ
ನಡೀತಾ ಅಜ್ಜಿ ಒಮ್ಮೆ ಮಾತಾಡ್ಬೇಕಂದಲ್ಲ ಅವರು
ಸಮಾಧಾನಕ್ಕೆ ಮಾತಾಡೋದು ಎಲ್ಲಾ ಸುಮ್ಮನೆ
ಹ
ನೀ ಹಚ್ಚಿ ರಸ್ತೆ ಮಾತು ನಾವ ಅಚ್ಚಿದರ ಬರಲ್ಲ ಅದು
ಹ
ನಿನ್ನೆ ಮೂವತ್
ನಾನೇ ನಿಮಗ್ ಮೂವತ್ತು ಸರಿ ಹಚ್ಚಿಬೇಕು
ಹಾ ನಾವ್ ಮಾತಾಡದ ಮತ್ ಬೇರೆ ಹಾವದ
ಹ್ಮ ಹಾ ಇಶಾದ್ ನಿನ್ಗ ಐ ಸರಿ ಹಚ್ಬೇಕನ್ನಾನ
ನೀ ಹಚ್ಚದೆ
ಇ ಹ
ನೆಕ್ಸ್ಟ್ ಇದೆಲ್ಲ ಆಪ್ ಇದೆ ಆಪಲ್ ಬರ್ತಾವು ಲಟಿಯರ್ ಲಟಿಯರ್ ಕುಮನೂ ಬರಂ ಕಾಣಲ್ಲ
ಇದು
ಹ್ಮ್ ನ ಇನ್ನೊಂದು ನಂಬರ್ ಮಾಡ್ತೀನಿ
ಇದೆ ಎರಡ್ ನಂಬರ್ ಹಾಕಿದ್ರೆ ಹೋಗ್ತಾ ವಂತರೆ ರವಿ ಹ
ಯಾರ ಕತ್ತ ಹಕೊಂಡ ರಾಕ್ಕ ಇದದದು ಹಕೊಂಡ ರಾಕ ಇದದುದ ಹಕೊಂಡ ತ್ತ ಇತರಲವ ಹೆಂಗರುತ್ತು ಕೋತಿ ಐದನೂರು ತಕೊಂಡ ಅರೆೇ ಆಗ್ತಾರಲ್ಲ ನಿಂಗೆ ಐದನೂರು ರೂಪಾಯಿ ಸತ್ತ
ಯಾರು
ನೀಮ್ ಮಾತ್ತಡ ಮಾತ್ರ ಹಕ್ತಾರಲ್ಲ ಅವ್ರ ಅವ್ರೇ ಕಂಪನರ್ ಮತ್ತ ಅವ್ರೇ ಸ ಮಾತಾಡ ಮತ್ತೆ ಮತ್ತತ್ ಹಾಕ್ಯಾರ ಮತ್ತ ಅ ಬಸರು ಕೂಡ ಎಡ್ ಸರ್ ನಿಂಗ ತೊಂಡೋ ಒಂದ್ರ ಯಾರ ಒಂದ್ರ ಹದಿನೂ ತಕೋ
ಸ
ನೀವ್ ಮಾತಾಡ ನೀವೊಂದೇ ದಿನಕ ಮೂವತ್ ಜೊತೆ ಮಾತಾಡುವಂದ ಫಸ್ಟ್ ಒಂದ ವಾರ ಒಂದಿನಾಗಿಂದು ಎರಡ್ ರೂಪಿ ಬರ್ತಕ್ಕಂಟಗಿ ಇದಕ್ಕೆ ನಂಬರ್ಕಿದು
ಡೈರೆಕ್ಟ್ ನಮ್ ಅಕ್ಕೊಂಡಂಟ ಬಿರ್ತ ನೋ ಇಲ್ಲ ಬೇರೆ ಅದ್ರ ಇರುದ್ರ ಹಾಕೌಂಟ ಇರ್ತ ಅಕೌಂಟಿಗೆ ಹೊ
ಸದಾ ನಿನ್ ಅಕೌಂಟ್ಗೆ ಆದ್ರ ನಿನ್ ಅಕೌಟ್ ಹ ಸ್ವಲ್ ಬೇರೆ ಅಕೌಂಟ್ ಬೇರೆ ರೂಪಿ ನಂಬರ್ ಆಗ್ರೆ ಅವ್ರಿಗೆ ಹತವು
ಹ ಹಾ ಹೌದ
ರಪಿ ಆಗಿದಂಗಗೆ ಇರ್ತ ನಿ ವಿಪಾಯ
ನಂದ ಕಿನ ಯಪ್ಪೆ ಹಾಕಿಲ್ಲಂದಿ
ಅದೂ ನ ಬರ್ತಾವದ ಮತ್ ಆಮೇಲೆ ಇದು ಫಸ್ಟ್ ಬರ್ತದ ಆಮೇಲೆ ಅಲ್ಲಿ ಬರ್ತದೆ ಪೇಮೆಂಟ್ ಅದ ಏನ ಬಾಯಿ ತಂದ್ರಲ್ಲ ಅದು ಅದು ಹೋಗುತ್ತದು.
ಹೌದ್ ಅದು ಎಲ್ಲಾ ನಿಮಗೆ ಕೆಲ್ಸ ನೀವು ಮನೆ ಕೆಲ್ಸ ಮಾಡ್ ಏನ ಆದ್ ಅದೇನೋ ಬ ಬಂದಿತ್ತು. ಸಂಬಳ ಎಲ್ಲ ಏನಂತ್ ಬಂದಿತ್ತು. ಅದನ್ನೇ ಕೇಳ್ನೆ ನಿನ್ಗ್ ಅಗಳೆ ಇದು ವರ್ಶಾಂದ್ ಇರಾಕ್ ಬರ್ಲಾನ.
ವರ್ಷ ಒಂದಿಲ್ಲ ಸುಮ್ ಇಷ್ಟ ಮಾತಾಡದ. ಒಂಬತ್ ನಿಮಿಷ ಆಯ್ತ.
ಒಂಬತ್ ನಿಮಿಷ ಐತಿ ಇನ್ನ ಮೂರ್ ನಿಮಿಷ ತಾನೆ ಒಳ್ಬ್
ಹನ್ನೆಸ ತಾನೆ ಕಟ್ ಆತ ನೆಸಿ ನೀವು ಕಟ್ ಮಾಡ್ಲಿಕ್ನ.
ನೇ
ಅಟೇ ಬಿಡು ತಾನೆ ಕಟ್ಟಾತ್ತು ಹನ್ನೆರಡು ವರಿ ಹನ್ನೆರಡು ನಿಮಿಷ ಮುವತ್ತ್ ಸೆಕೆಂಡ್ ಎಷ್ಟುಕ್ ತಾನೆ ಕಟ್ಟಾತದ.
ಈ ಸರ್ ನಿನ್ ಜೊತೆ ಮಾತದ್ನ್ ಎಷ್ಟ್ ರೂಪಾಯಿ ಬರ್ತಾವ್.
ಲೇಡಿ ಬರ್ದ ಯಾರು ಬ ನ ಕುಂದಿರ್ತದ ಅಲ್ಲಿಂದೇಸಿ.
ಮುಂದಾಡಿದ ಕುಂದುರ್ತ
ಆರೋಳಗ್ ಕುಂದುರ್ತದ ತೋರ್ಸತ್ತಲ್ಲಿ. ಸರ್ ನನ್ಗ್ ಏಳ್ನೂರ ಹನ್ನಂದು ರೂಪಾಯಿ ಬರ್ತೆ ಯಾವ ಬರ್ತ್ ಗೊತ್ತಿಲ್ಲ ಏಳ್ನೂರ್ ಹನ್ನೊಂದ್ ರೂಪಾಯಿ ಬರ್ ನನಗೆ
ಹ್ಮ ಇನ್ನ ಬಂದಿಲ್ಲಮ್ಮಿ
ಯಾರ್ಡ್ ರೂಪಾಯಿ ಅಷ್ಟೇ ಬಂದ ಇನ್ನ ಬಂದಿಲ್ಲ ಒಮ್ಮೆ.
ಆ ಹೊದು
ಹದ್ನೈದ್ ಮಂದಿ ಹ್ಮ್
ಯಾರ್ಯರ್ ಜೋಡಿ ಮತ್
ಯಾರ ಪಾಪಿ ಆಯ್ತು ಬಸಗಿದ ಪೀರ ಲಟಿರ್ ಕುಮ್ಮೆ ಮತ್ತ ಹೊಸಳ ಕೀರ
ಹ್ಮ್
ಕಾಶೀನಾಥ
ಹ್ಮ
ಅವ್ರ್ ಜೊತೆ ಮಾತಾಡಿನ್.
ಮತ್ತ ಒಬ್ಬೊಬ್ರ್ ಜೊತೆ ಐದ ಐದ್ ಐದ್ ಐದೈಸತಿ ಅಂದ್ರೆ ಆಗಿರ್ಬೇಕಲ್ಲಿ ಹ್ಮ್
ಅವ್ರವ್ರ್ ಎಲ್ ಸಿಕ್ತ್ರ್ ಮತ್ತೆ ಒಬ್ರು ಜೊತೆ ಒಂದ್ಸತಿ ಎರಡ್ ಸತಿ ಮೂರ್ ಸ ತಿ ಹಿಂಗೆ ಮಾತಾಡಿದು. ಇನ್ನು ಹದ್ನೈದ್ ಮಂದಿ ಹದ್ನೈದ್ ಸತಿ ಮಾತಾಡ್ಬಕಲ್ಲ.
ಅಲ್ಲ ಒಬ್ಬೊಬ್ರ್ ಜೊತಿ ಏಡೆಡ್ ಸತಿ ಮೂರ್ ಮೂರು ಸತಿ ಮತಾಡಿದ್ರ್ ಆಗಿಲಮ್ಮಿ,
ಅಗಿಲ್ ಎಲ್ಲಾತು.
ಅವರ ಹದ್ನೈದ ಜನ್ ಜೊತೆ ಅಂದ್ರ ಯಾಡ್ ಎಡ್ ಸತಿ ಮತ್ತ ಮೂವತ್ತ್ ಸತಿ ಆತು.
ಹದ್ನನೈದ್ ಮುಂದಿ ಜೊತೆ ಮಾತಾಡ್ಬ ಸುಮ್ನೆ ಅವ್ರು ನಾಲ್ಕ ಜನ ಐದ್ ಜನಿನ್ ಜೊತೆ ಮಾತಾಡ್ಬ ಒಬ್ರು ಒಂದ್ ಸತಿ ಒಬ್ರು ಜೊತೆ ಯಾರ್ಡ್ ಸತಿ ಒಬ್ರು ಜೊತೆ ಮೂರ್ ಸತಿ ಹಿಂಗೆ ಮಾತಾಡಿನಿ.
ಹಂಗಾ ಅಂದ್ರ ನೀನ್ ಹದ್ನೈದು ಸತಿ ಮಾತಾಡಿಯ ಅಂತಾಯ್ತು
ಹ ಅಲ್ ತೋರ್ಸುತ್ತದ ನೀ ಎಷ್ಟು ಬೇರೆ ಮತಡಿಯ ಅನ್ ಅಷ್ಟೇ. ಅದ ಆಟೋಮೆಟಿಕ್ ಮೋಸತ ಬಂದಾಡ ಬಂದೇ ಬಿಡ್ತದ ಮತ್ತಾಡದೆ. ಆಮೇಲೆ ನೆಕ್ಸ್ಟ್ ಹ್ಮ ಆಮೇಲೆ ನೆಕ್ಸ್ ಬ್ಯಾರೆದು ಕೊಡ್ತಾರೆ ಟೈಪಿಂಗ್ ಮಾಡುದಂತದ್- ಕೊಡ್ತಾರ ಹಂಗೆ ಮಗಿಸ್ಬೇಕಲ್ ಮತ್ತದು ಮುಗಸುದ್ರ್ ಮತ್ ಬ್ಯಾರೆದ್ ಕೊಡ್ತಾರೆ.
ಯದ್ರೊಳಗ್ ಬಂದಿತ್ತಲ್ಲ ನೀವು ಬರೆಯುವುದು ಓದುವುದು ಮಾತನಾಡುವುದು ಅನ್ ನೀವು ಆಯ್ಕೆ ಮಾಡ್ಕೊಂಡ್ರೆ ಮಾತಾನಾಡುವುದಂತೆಳ್
ಎಲ್ಲಸು ಬರ್ತ ನೆಕ್ಸ್ಟ್ ಬರಿಯುದು ಬರ್ತ.
ಹ ಅದ್ರೊಳಗೆ ತಾರ್ ಬರೆಯುವುದು ಓದುವುದು, ಮಾತನಾಡುವುದು ಅನ್ ಚಷ್ಟತುತು ಆ
ಸ ಬರಿ ಮಾತಡೋ ಮು ನೆಕ್ಸ್ಟ್ ಓದ್ ಬರ್ತ ನೆಕ್ಸ್ಟ್ ಬರೀದ ಬರ್ ಕೆಲಸ ಬರ್ತವೆ
ಹಂಗ ಟಾಸ್ಕ್ದನ್ರಿ ಇವೇನು
ಸತಿ ಮಾತಾಡೋದು ಟಾಸ್ಕ್ ಒ ಚ ಚಜ್ ಆತ ಅಲ್ಲಿ ಕೊಟ್ಟರು ಸದು ಏನ್ಸದ ಹಂಗ ವ್ಸ್ ಮ್ಯಸಜ ಕಸ್ತಾರ ಅಂತ ಸ ಊಟ ಆಯ್ತಂತ ರ್ತಾರಲ್ಲ ನಾವು ಊಟ ಆಯ್ತಂದ ನಾ್ ಬರೀದ ಅಷ್ಟೇಣ ಪಾರತಿ ಬಿಡಿದೆ ತಪ್ಪ ಮಾಡದ
ಹಂಗಾ ಹ ಇಷ್ಟೇ ಅಲ್ಲ ಬರೀ ಮತ್ತ ಅವ ಯದ್ರ
ಹ ಮೊದ್ಲು ಮುಗಸ್ರ ಹಿಂದೆಸ ಗೊತ್ತತ್
ಹ ಹಾ ನಾ ಯಾರ ಯ ಆಯ್ತ
ಮೊದಲು ನೆರಡು ನವತ್ತು ತನೆ ಕಟ್ಟಾಗ್ತದೆ
ಟ್ಟ ಆಲ್ಲಿಲ್ಲಲ್ಲ ಮತ್ತ
ನಾನ್ನೆ ನಲ್ ನಾಲ್ಕ ಸೆಕೆಂಡ್ ಆಗ್ಕಲ್ಲ